ಹಲೋ ಹಾ ಆರಾಮಣ ಹರಾಮಾ
ಹ್ಮ್ ನಾವುರ ಮುನಪ್ಪ ಎನ್ನಡಿ ಸಮಚಾರ
ಕುಂತಿದ್ದೇವರಗಡೆ ನಾಷ್ಟ ಮಾಡುವ ಇದಷ್ಟು ನಿಂದಾಯ್ತಾ ನಾಷ್ಟ ಅಣ
ಹ್ಮ್ ನಮ್ಮತಕ ಅಷ್ಟತ ನಿಂಬ
ಣ ಏನ್ ಸ್ಪೆಷಲ್ ನಾಷ್ಟಾ
ಹ್ಮ್ ಹ್ಮ್ ನಮ್ದು ದೋಷ
ನೋಡದೋಣ್ಣ
ಹ್ಮ್ೆಂದಾ
ನಮ್ದು ಇಡ್ಲಿಯಣ
ಹ್ಮ್ ಹ್ಮ್ ಎಲ ಮಾಡಿದ್ರಾ
ಹಣ
ಹ್ಮ ಹ್ಮ್ ನ ಮತದೆ ಅಷ್ಟುಡಿ
ಹಾ ಇ ಚಲೋ ನಡ ಕೊ ತಿನಟಪ್ಪಣ
ಹ್ಮ್ ಹ್ಮ್ ಹೌ ಚೆನ್ನಾಗ್ಬೋದ
ಹ್ಮ ಹಾಣ ನಿಮ್ದ ಹೆಂಗ್ ಇಡ್ತದಣ ಅಷ್ಟಡೆ
ಹ ಅಂದ್ರೆ ಎಡತಿದ ನಾವು ಸ್ವಲ್ಪ ಬಿಜಾಪುರ್ ಕಡೆ ಬಂದಿದೇವಿ ಕೋಚಿಂಗ್ ಸಲ ಕೋಚಿಂಗ ಹ್ಮ್ ಕೋಚಿಂಗ್ ಮೂದದ ಇವಾಗ ಇಲ್ಲಿ ಲೈಬ್ರರಿ ಮಾಡಿವಿ
ಹಾ ಹಾ ಹಾ
ಹಾ ರೋಲ್ ಮಾಡ್ಕಂದ್ರ
ಹ್ಮ್ ಹ ಭಾಳ ಖರ್ಚು ಹೋಗ್ತಿರ್ಬೋದು ಅವರು ಒಮೆಗೆ ಮತ್ತುತ್ತ ಬೆಳಗರಿಗೆ
ಹ್ಮ್ ಒಬ್ರ್ದ ರೂಮ್ ಬಾಡಿಗೆ ಹನ್ನೆಡುನೂರು ರೂಪಾಯಿ ಐತೆ
ಹ ಹಾ
ಹ ಮತ್ತೆ ಊಟ ಮತ್ತು ಲೈಬ್ರರಿ ಅದು ತಿಂಗಳ ಆರ್ನೂರು ರೂಪಾಯಿ ಐತಲ್ಲ ಬ್ರೀದ
ಕಾರ್ನವರಣ
ಹಾ ಲೈಬ್ರರಿ ಕರ್ಚ ತಿಂ ಅರನೂರ
ಹಾ ಹಾ
ಹ್ಮ್ ಚೆನ್ನಾಗೈತಿ ಲೈಬ್ರರಿ ಎಲ್ಲ ಸ್ಫೆಸಿಲಿಟಿ ಎಲ್ಲ
ಹರದ
ಹ್ಮ್
ಮತ್ತೆ ನೋರ್ ಕಡೆವ ಬರೋದಣ್ಣ
ಅವರ್ ಕಡೆ ಇವಾಗ ಹ ಡಿಸೆಂಬರ್ ತಿಂಗಳಲ್ಲಿ ಬರ್ಬೇಕು ನಮ್ಮೂರು ಜಾತ್ರೆ ಇರುತ್ತೆ ಅವಾಗ
ಹ ಹಾ ಹಾ
ಹಜ ಅಜನ ಅಿ ಹ ಡಿಸೆಂಬರ್ ಇಲ್ಲೇ ಇರ್ಬೇಕಂತ ಡಿಸೈಡ್ ಮಾಡಿದ್ದೀ ಓಕೆ ಡಿಸೆಂಬರ್ವರೆಗೂ್ರ ಕಡೆರೋದ ಏನು ಪ್ಲಾನಿಂಗ್ ಏನಿಲ್ಲ
ಹಾ ಹೌದಣ
ಹ ಡಿಸೆಂಬರ್ ತಿಂಗಳಲ್ಲಿ ನಮ್ಮೂರು ಆಂಜನೇಯ ಸ್ವಾಮಿ ಪಲ್ಲೈಕಿ ಉತ್ಸವ ಇರುತ್ತಾ
ಹ ಹಾ ಹಾ ಹಾ
ಹ್ಮ್ ಪಲ್ಲಕ್ಕಿ
ಬಾಳ ಗ್ರ್ಯಾಂಡ್ ಆಗ ನಡೀೇೆ ನಂಗ ಅಂದ್ರೆ
ಹ್ಮ ನಮ್ಮ ಊರಲ್ಲಿ ಸುತ್ತ ಊರಿಜನೆ ಎಲ್ಲ ಬರ್ತಾರೆ
ಹ
ಮತ್ತೆ ಪಲ್ಲಕ್ಕ ಮೆರವಣಿಗೆ ಆಗುತ್ತೆ ಮತ್ತೆ ದೇವರು ಗಂಗಾ ಸ್ಥಾನಕ್ಕೆ ಹೋಗ ಗಂಗಾ ಸ್ಥಾನಕ್ಕೆ ಹೋಗುತ್ತೆ
ಹ
ಹ್ಮ್ ಹ್ಮ ಹಾ ಮತ್ತ ಆಹ ಒಂದು ದಿನ ಪೂರ್ತಿ ನಡಿಬೇಕು ಪಲ್ಲಕ್ಕಿ ಹೊತ್ಕೊಂಡು
ಹೌದಾ ಒಂದು ಡೇ
ಹ ಒಂಡೇ ಪುಲ್ ನಡಿಬೇಕು ಅಂದ ಇಟ್ಟು ಮತ್ತೆ ಅಲ್ಲಿ ಗಂಗಾ ಸ್ನಾನ ಮಾಡಿದ್ಮೇಲೆ ಹಹ ಊರ್ ಕಡೆ ಇವಾಗ ಈ ಕಡೆ ಬರ್ಬೇಕಂದ್ರೆ ಒಂದ್ ದಿನ ಅಲ್ಲಿ ವಸ್ತಿ ಮಾಡ್ಬೇಕು
ಹ್ಮ
ಹ್ಮ್ ಮಸ್ತಿ ಮಾಡ್ಬಿಟ್ಟು ಈ ಕಡೆ ಬಂದು ಹ್ಮ್ ದೇವರು ಪಲ್ಲಕ್ಕಿ ಮೆರವಣಿಗೆ ಆತ ಊರ್ ತುಂಬಾ
ಭಾಳ ಡೇಂಜರ್ ಇದೆ ಅಂದ್ರೆ ಅದು ದೇವರು
ಹಾ ನಮ ದೇವರು ಇಡೀ ಸುತ್ತಾಳಿಗೆಲ್ಲ ಫುಲ್ ಪವರ್ಫುಲ್ ದೇವರು
ಹಾ ಹಾ ಹಾ
ಹ್ಮ್ ಏನ್ ಹೇಳಿದ್ದೆಲ್ಲ ಹ್ಮ್ ಸುಳ್ಳಾಗಲ್ಲ ಎಲ್ಲಾ ನಿಜನ ಆಗತ್ತ
ಎಲ್ಲ ನಿಜನೇ ಆಗುತ್ತೆ
ಹ್ಮ್
ನಾೂ ಬರ್ತೀವಿ ಹಂಗಂದ್ರೆ ಮತ್ತುತ್ತ ಕಾಲ್ ಮಾಡೋಣ
ಹ್ಮ್ ಅದೇ ನಾ ಊರ್ ಕಡೆ ಬಂದಾಗ ನಿನ್ಗೆ ಹೇಳ್ತೀನಿ ಜಾತ್ರೆ ಅದಕ ಅಂತ
ಹ
ಹ್ಮ್ ಬರ್ಕಂತೆ ಎಲ್ಲ ಫುಲ್ ಗ್ರ್ಯಾಂಡ್ ಆಗ ಆಗತ್ತೆ ಎಲ್ಲಾ ಕಡೆಯಿಂದ ಜನ ಬರ್ತಾರೆ ಬಾಂಬೆ ಪುಣೆಯಿಂದನ ಬರ್ತಾರೆ ಮತ್ತೆ ಬೇರೆಷ್ಟ ಬೇರೆಷ್ಟ್ಟೇ ಟಿಂದಾನು ಬರ್ತಾರೆ
ಹಾ ಹಾ ಹಾ
ಮತ್ತೆ ಜಾತ್ರೆಯಲ್ಲಿ ಇರ್ತ್ತಲ್ಲ ಎಲ್ಲಾ ಹ್ಮ್ ಏನ್ ಹೆಣ್ಮಕ್ಳ ಸಾಮಾನಿ ಆಟ
ಹಾ ಹಾ ಹಾ
ಹ್ಮ್್ಮ್ ಅವೆಲ್ಲ ಬಂದಿರ್ತಾವ ಮತ್ತ ಮನೋರಂಜನೆ ಕಾರ್ಯಕ್ರಮ ಇರ್ತದ ನಾಟಕ ಇರ್ತದ ಬಯಲಾಟ ಇರ್ತದ ಡೋೊಳ್ಳ ಕುಣಿತ ಇರ್ತದೆ ಕತದ
ಒಂದ್ ವಾರ ಹೋಗ ತಂಗಂದ್ರ ಆದ್ರ
ಹಾ ಒಂದು್ ವಾರ ಮೇಲೆ ಆಗುತ್ತೆ ಜಾತ್ರೆ ಹ್ಮ್ ಮತ್ತೆ ಅದು ದಿನ ಸ್ವಾಮಿ ದೇವಸ್ಥಾನ ಕಡೆಯಿಂದ ಅಹ ದಾಸೋಹ ಇರ್ತ್ತ
ಹಾ ಹಾ ದಾಸವ
ಹ್ಮ್ ಮತ್ತೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಒಂದ್ ದೊಡ್ಡ ಬಾವಿ ಇದೆ ಆ ಬಾವಿಯಿಂದಾನೇ ಎಲ್ಲ ಜನ ನ ಬಂದ್ಬಿಟ್ಟು ಅಲ್ಲೇ ಎಲ್ಲ ಹಹ ನೀರು ಇ ಉಳಿತಾರೆ ಎಲ್ಲ ಜನಕ್ಕೆ
ಹ್ಮ ಹಾ ಹಾ
ಹ್ಮ್ ಎಲ್ಲ ಬಸಿಯಲ್ಲ
ವಾರಿ ಒಳ್ಳೆ ದೇವ ದೇವ್ರ ಇದೆ ಅಂಗ ನಂದ್ರ ಅದು
ಹ್ಮ್ ತುಂಬಾ ಸಖತ್ ಆಗಿರೋದೇವರು ನಾನ್ ನಾನ್ ಜಾಸ್ತಿ ನಂಬದು ಅದೇ ದೇವ್ರನೆ ಹೌದು
ಹಾ ಹಾ ಹಾ
ಹ್ಮ್ ತುಂಬಾ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅದೇವಿಗೆ
ಹೌದ
ಹ್ಮ್ ಅದು ಬೇರೆ ಊರು ದೇವರಂತೆ ಅದು ನಮ್ಮ ಊರ್ ನಮ್ಮೂಊರಿಗೆ ಬಂದು ಲಿಂಗೈಕಾಯರ ದೇವರು ರೋಬ
ಅಂದರೆ ಇವ ಹೇಳಿದ್ದಲ್ಲ ಕೆಲಸ ಆಗಿಬಿಡುತ್ತೆ ಅಲ್ಲಿ
ಹ್ಮ್ ಅಂದ್ರೆ ಹ ಅಂಡ್ರೆಡ್ ಪರ್ಸೆಂಟ್ ಕೆಲ್ಸ ಆಗತ್ತ
ಹಣಂಡ್ರೆಡ್ ಪರ್ಸೆಂಟ
ಹ್ಮ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ ಆಗತವರ ಹತ್ರ ಏನಾದ ಬಡ್ ಅಂದ್ರೆ
ಅದೇನು ವರ್ಷ ವರ್ಷ ನಡೀತು ಏನ ಐದ್ ವರ್ಷಕ್ಕ ಮೂರ್ ವರ್ಷಕ್ಕೆ ಆತರ ನಡೀತು
ಇಲ್ಲ ಇಲ್ಲ ವರ್ಷ ವರ್ಷ ನಡಿತದ ಡಿಸೆಂಬರ್ ತಿಂಗಳಲ್ಲಿ
ಹ ಅದು ಒಂದೊಂದು ಒಂದೊಂದು ಊರ್ ಕಡೆ ಐದು ವರ್ಷಕ್ಕೊಮ್ಮೆ ಏಳು ವರ್ಷಕ್ಕೊಮ್ಮೆ ನಡೀತಲ್ಲ ಆ ಥರ್ ಮಾಡ್ರೆ
ಹ್ಮ ಇಲ್ಲ ಇಲ್ಲ ಆತ್ರ ಇಲ್ಲ ವರ್ಷ ವರ್ಷ ವರ್ಷ ಆಗುತ್ತೆ ವರ್ಷ ವರ್ಷದ ಜನ ಬರ್ತಾರೆ ಹಓ್ತಾರೆ ಮನೆಯಲ್ಲಿ ಎಲ್ಲಾ ಬೀಗ್ರೂ ಊಟ ಮಾಡಿರ್ತಾರೆ ಹೋಳಿಗೆ ಅನ್ನ ಸಾರು ಕಿರಿ ಕಡುಬು ಎಲ್ಲಾ ಪೂರಿ ಎಲ್ಲಾ ಮಾಡಿರ್ತಾರೆ ಮುಷಾನ ಭೋಜನ
ಹೌದೌದು ಬ್ಯಾಟಿ ಗೀಟ ನಡಂಗಿಲ್ಲದ ಆಂಜನೇಯ ದೇವರಿಗೆ
ಎಲ್ಲ ಎಲ್ಲ ಒಂದು ಒಂದ್ ಏಳ ದ ಇಡೀ ಊರ್ಗೂರೇ ಹಬ್ಬದಲ್ಲಿ ಇರ್ತಾವಾಗ ಪುಲ್ಲ
ಹಾ ಮತ್ತೆಲ್ಲ ಖುಷಿಯಲ್ಲಿ ಇರ್ತಾರಲ್ಲ
ಹ ಮತ್ತೆ ಬೇರೆ ಬೇರೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಜಿಲ್ಲೆಕ್ಕೆ ದುಡಿಯಕಂತ ಜನ ಎಲ್ಲ ಅವತ್ತ ಅವಾಗ ಬ ಬಂದೆ ಬರ್ತಾರೆ ಹ್ಮ ನೆಂಟ್ರು ಬಂದಿರ್ತಾರೆ ಸಂಬಂಧಿಕರು ಬಂದಿರ್ತಾರೆ
ಹಾ
ಮತ್ತೆ ಬೇರೆ ಕಡೆ ದುಡಕ್ ಹೋಗಿರದ ಅಂತ ನಮ್ ಫ್ರೆಂಡ್ಸ್ ಬರ್ತಾರೆ ನಾವೆಲ್ಲಾ ಫ್ರೆಂಡ್ಸ್ ಎಲ್ಲ ಕೂಡಲ್ಲಂದ್ರೆ ಅದ ಒಂದೇ ಪ್ಲೇಸ್
ಹೌದಾ
ಹ್ಮ್ ಅವಾಗ ಅಷ್ಟೇ ಚಾನ್ಸ್ ಸಿಗದು ನಮ್
ಮತ್ತತ್ ನಮಗೂ ಡಿಸೆಂಬರ್ ಅಲ್ಲಿ ಫೋನ್ ಮಾಡಿ ನಾವನು ಬರ್ತೀವಿ ಈ ತರ ಇದ ಅಂದ್ರ ಮ ಬಾಳ ಸ್ಟೋರಿ ಬಾಳ ಇದದೆ ಅಂತ ಅನಿಸ್ತಿದೆ ನನಗೆ
ಹ್ಮ್ ಹ್ಮ್ ಸ್ಟೋರಿ ಫುಲ್ ಚೆನ್ನ ಚೆನ್ನಾಗಿದೆ ಅದು ಹಾ ದೇವಸ್ಥಾನ ಬಂದ್ಬಿಟ್ಟು
ಹೌದ ಅದ ಮತ್ ನಮಗೂ ಫೋನ್ ಮಾಡಿ ಅಣ್ಣ ನಾವು ಬರ್ತೀವಿ ನೋಡ್ತೀವಿ ನಮ್ ಫ್ರೆಂಡ್ಸ್ನ್ನ ಎಲ್ಲ ಕರ್ವಿ ಕರ್ಕೊಂಡು ಬರ್ತೀನಿ
ನಾನಿ ಹೊತ್ನಿ
ಹ್ಮ್ ಮತ್ತವಾಗ ನಿಮ್ದಿದದು ಸ್ಟಡಿ ಇದು ಯಾವ್ದ ಕೋರ್ಸ್ ಮಾಡರಣ್ಣ ಅದು
ನಾವು ಬಿ ಎ ಮಾಡಿದ್ವಿ ಬಿ ಎ ಫೈನಲ್ ಮುದೈತಲ್ಲ ಇವಾಗ
ಹ ಹಾ
ಹ್ಮ ನಾವವು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಮೊದಕ್ ಬಂದೀವಿ ಬಿಜಾಪುರಲ್ಲಿ ಅದು ನಾವು ಕೋಚಿಂಗ್ ಎಲ್ಲ ಮುಿಸಂಡ ಇದ್ವಿ ಆರು ತಿಂಳ
ಹಾ ಹಾ ಹಾ
ಮಸಮ ಬಟ್ಟೆ ಬ ಸುಮ್ಮನೆ ಇೇ ಊರ್ ಕಡೆ ಯಾಕೋ ಏನಕ್ಕೋಣ ಊರ್ ಕಡೆ ಹೋದ್ರೆ ಓದಕ್ಕಗಲ್ಲ ಏನ ಅಲ್ಲ ಸುಮ್ಮನೆ ಅಲ್ಲ ಅಲ್ಲಾ
ಆ ಕಡೆ ಓದ್ವಿ ಅಂದ್ರೆ ಆ ಕಡೆ ಆಗ್ಬಿಡ್ತೇವಿ ಹ್ಮ್ ಸೊೆ ಟೈಮ್ ವಷ್ಟಟ ಇವಾಗ ಎಲ್ಲ ಬಿುಟ್ಟಿರು ಇವಾಗೆಲ್ಲ ಇದು ಹುಟ್ಟಿದ್ದಾರೆ ಅನಿಸ್ತಿದೆ ಅದು ಕಾ ಫಾರ್ಮ್ ಮಾಡಿದ್ದಾರೆ ಅನ್ನಿಸ್ತಿತ್ತು ಅಲ್ಲ ಪೋಸ್ಟ
ಹ್ಮ್ ಕಲ್ಫರ್ಮ್ ಇಏ ಡೇಟ್ ಕೊಟ್ಟವ್ರ ನ ಕಲ್ಫರ್ಮ್ ಆಗ್ಬೇಕು ಕಲ್ಫರ್ ಫ್ಮ್ ಆದಮೇಲೆ ಅಪ್ಲಿಕೇಶನ್ ಆಗಬೇಕು ಎಕ್ಸಾಮ್ ಇರಬೇಕು
ಹ್ಮ ಹ್ಮ್ ಹ್ಮ್ ಏ ಕಟ ಆಫನ್ದ್ರ ತಲಾ ಅದು ಎಲ್ಲ
ದೇವರ್ ಮೇ ಭಾರ ಹಾಕ್ಬಿಟ್ಟು
ಹ್ಮ ಹ್ಮ
ಹ್ಮ್ ಓದ್ತಾ ಇದ್ವಿ ಏನಾದ್ರೂ ಆದ್ರೂ ಸರಿ
ಆಗುತ್ತೆ ಆಗುತ್ತೆ ತ ಅಷ್ಟೆಲ್ಲ ಕಷ್ಟಪಟ್ಟಿದ ಮೇನು ಆಗಲಾರ್ದ ಹೆಂಗಿರುತ್ತೆ
ಹ್ಮ್ ಅದೇ ಕಷ್ಟ ಪ ಕಷ್ಟ ಪಡ್ತಾ ಇದೀವಿ ಒಬ್ಬ ನ
ಹ್ಮ್ ಹ್ಮ ಮಾಡಲೇಬೇಕಣ ಕಷ್ಟ ಮತ್ತ ಮುಂದೆ ಆರಾಮ ಇರ್ಬೇಕಂದ್ರೆ ಎಲ್ಲಾ ಹ್ಮ್ ಮುಂದೆ ಆರಾಮ ಆಾಗಿರ್ಬೇಕಂದ್ರೆ ಕಷ್ಟಪಡ್ಬೇಕು ಇಲ್ಲ ಬ್ಯಾಡ ಅಂತಂದ್ರರೆ ಮತ್ತತ್ ಹಿಂಗೆ ಸುಮ್ ಮುದ್ರ ತಿರಿ ಆಡ್ಬೇಕ ಆಾಗತ್ತ ಹಂಗೆ
ಹ್ಮ್ ನಮ್ಮ್ ಮನೆಯವ್ರ ಆಶೆ ಅಪ್ಪ ಅದಲ್ಲ ನಾ ಗೌರ್ಮೆಂಟ್ ನೌಕರಿ ಮಾಡ್ಬೇಕಂತ
ಹ್ಮ ಹಣ ಎಲ್ಲಾರ್ದು ಆಸೆ ಇರುತ್ತಲ್ವಾ ಗೌರ್ಮೆಂಟ್
ಹ್ಮ್ ಹ್ಮ್
ಹ್ಮ ಹ್ಮ
ಹ್ಮ್ ಹ ಅಮ್ಮ ನಿನ್ ನಿನ್ಗ ಹಳ್ತಿದೆ ಶ್ರಡೀ
ನಂದುು ಚೆನ್ನಾಗ್ ನಡೀತಿದ್ದಣ್ಣ ನಮ್ದು ಇವಾಗ ಇನ್ನೊಂದು್ ವರ್ಷ ಇದೆ
ಹ್ಮ್ ಹ್ಮ್
ಒಂದವರ ಹ ಎಲ್ಲದರ ಪ್ರೈವೇಟಿಗೆ ಹೋಗಬೇಕು ಪ್ರೈವೇಟ್ ಆದೇಲೆ ಎಲ್ಲರ ಗೌರ್ಮೆಂಟ್ ಬಿಟ್ಟ ಗರ್ಮೆಂಟಿಗೆ ಅಪ್ಲೈ ಮಾಡ್ಬೇಕುಣ ಬುಟ್ಟೆಲ್ಲ ನಮ್ದು ಗೌರ್ಮೆಂಟ್ ಒಂದು ಐದಾರು ವರ್ಷ ಇತ್ತು
ಹ್ಮ್ ಹ್ಮ್
ಹ್ಮ್ ನಮ ದಿನ ಏನ್ ಬಿುಟ್ಟೆಲ್ಲ ಬಿುಟ್ಟಾಗ ಅದನು ಸೀಟಿ ಬರಿಬೇಕು ಸೀಟಿ ಬರದ್ಮೇಲೆ ಅದ ರ್ಯಾಂಕಿಂಗ್ ಬರುತ್ತೆ ಅದ್ರಲ್ಲಿ ಸೆಲೆಕ್ಷನ್ ಆಗತ್ ನಮ್ದು
ಹ್ಮ್ ಹೌದಾ ನಿಮ್ ಕಡೆ ಹೆಂಗೆ ಮಳೆ
ನಮ್ ಕಡೆ ಬಾಳ ವಜ್ಜ ಜೀದೋಣ್ಣ ಮಳಿ ನಿನ್ನೆ ರಾತ್ರಿಯೇ ನಿನ್ನೆ ರಾತ್ರಿ ಹನ್ನರಡು ಒಂದು ಎಂಟು ತಕ ಮಳೆ ಹಂಗೆ ಕಂಟಿನ್ಯೂ ಇದೆ ಕರೆಂಟ್ ಎಂಟೆಲ್ಲ ಏನೆಲ್ಲ
ಹ್ಮ ಹ್ಮ್
ಹ್ಮ ಇಲ್ಲಿ ಹಾಸ್ಲಲ್ಲೆಲ್ಲಾ ಗಿಡಗಳು ಎಲ್ಲ ಮುರದೋಗಿದೆ
ಹ ಅಂದ್ರೆ ಓದಾಕದಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿರ್ಬೇಕು
ಹ ನೈಟ್ ಮತ್ ಕರೆಂಟ್ ಹೋ್ಮೇಲೆ ಪ್ರಾಬ್ಲಮ್ ಇವಾಗೆಲ್ಲಾ ಪ್ರಾಬ್ಲಮ್ ಅದೇ ಇರುತ್ತ ಇದೇ ಇರುತ್ತ ಇವಾಗ ಮಳೆ ಆಯ್ತು ಗಾಳಿ ಆಯ್ತು ಗಾಳಿಗೋಸ್ಕರ ಮತ್ತೆ ಕರೆಂಟ್ ತೆಗತರ
ಹ್ಮ್ ಹ್ಮ್
ಹ್ಮ್ ನಮಗೆ ಪ್ರಾಬ್ಲ್ ಎಲ್ಲೂ ಶೆಕಿ ಇದ್ದೆ ಅಷ್ಟ್ರಲ್ಲ ಇದೆ ಬಾಳ ಏನೆಲ್ಲ ಅಷ್ಟು
ಹ್ಮದ
ನಾವನು ಎಲ್ಲಾದ್ರೂ ಲೈಬ್ರರಿ ಮಾಡ್ಬೇಕಂದ ಮಾಡಿದೀವಿ
ಹ್ಮ್ ಲೈಬ್ರರಿ ಮಾಡುವ ಅಂದ್ರೆ ಯಾರ್ದು ಹ್ಮ ಗಲಾಟೆ ಇರಲ್ಲ ಏನಿರಲ್ಲ
ಹ್ಮ್ ಈಗ ಏನ ಇವ್ರಲ್ಲ ಆದ್ರ ಹ್ಮ್ ಬಟ್ ಆ ಅಲ್ಲಿಿದ್ದು ಬೆಳಿಗ್ಗೆ ಒಂಬತ್ ಗಂಟೆಯಿಂದ ಹೋಗಿ ಯರ ಗಂಟೆಗೆ ಕಾಲೇಜ್ ಬಿಡ್ತೇ ಮತ್ತುತ್ತ ಆಮೇಲೆ ಇ ನಾವು ಮಾಡಕೊಂಡು ಮತ್ತೆ ರಿರ್ ಅವ್ ಲೈವ್ರ ಹೋಗ್ಬೇಕಂದ ನಡ್ಕೊಂಡು ನಡ್ಕೊಂಡ ಬರ್ಬೇಕ ಅ್ರ ಅಲ್ಲಿ ಬೈಕ್ ಇಲ್ಲ ಸೈಕಲ್ ಇಲ್ಲ ಏನುೂ ಇಲ್ಲ ನಮ್ಮೇಲೆ ಲಾಂಗ್ಗೆ ಬಾಳ ಒಂದೇ ಮೂರ್ನಾಾಕ್ ಮೂರ್ ನಾಕು ಕಿಲೋಮೀಟರ್ ನಡಬೇಕು ನಾವ್ ಇಲ್ಲಿಂದ ಅದಕ್ಕೆ ಬರ್ಬೇಕಂದ್ರೆ ಮತ್ತ ಒಬ್ಬನೇ ಒಬ್ರೇ ಹೋಗ್ತೇನೆಿ ಬರಕ
ಹೌದ ನೋಡ ಚೆನ್ನಾಗಿರ ಲೈಬ್ರರಿ ಮಾಡು ಮತ್ತೆ ಚೆನ್ನಗ
ಚೆನ್ನಾಗಿದ ಅದು ಅಪ್ಪು ಲೈಬ್ರ ಅಂತಿದೆ ಅಲ್ಲಿ
ಹ್ಮ್
ಹಞ ಅಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಅಂದ ಅಪ್ಪು ಲೈಬ್ರಿ ಅಂತಿದ್ದು ಚೆನ್ನಾಗಿದೆ ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಹೋಗ್ತಿದಿದ್ದಾರೆ ಆದ್ರೆ ಅವ್ರು ಎಲ್ಲ ಬೈಕ್ ಇದೆ ಅಲ್ವಾ ಅದಕ್ಕೆ ಹೋಗ್ತಿದ್ದಾರೆ ಇವ ನಮ್ಮ್ ಬೈಕ್ ಎಲ್ಲ ಏನೆಲ್ಲ ಅದಕ್ಕೆ ಸರಿ ತಗ ಆಮೇಲೆ ಮಾಡ್ತೀನಿ